ಅಲೋ, ಯಾಕ್ರಿ ಮೇಡಮ್ರೆ ಕಾಲ್ ಕಟ್ ಮಾಡ್ತೀರಾ.
ರೀ ಅದಿಕ್ಕೆ.
ಹಾ ಇವಾಗ್ ತುಂಬಾ ಚೆನ್ನಾಗ್ ಕೇಳುಸ್ತಾ ಇದೆ. ಕನ್ರೆ ಇಲ್ಲೆ ನಿಂತ್ಕೋಂಬಿಡ್ರಿ ಆಚ್ ಈಚೆ ಹೋಗ್ಬೇಡ್ರಿ.
ಹಹ ಎಮ್ಮಿಸ್ ಕೇಳ್ತಾರಿ ಅಂತಕಂಡ್ರಿ ನಮ್ಮ್ ವಯ್ಸೆಲ್ಲ.
ಹೌದಾ ಕೇಳುಸ್ತಿಲ್ವೇನ್ರಿ ನಿಮ್ಗೀಗ. ಹ್ಮ್ನ್ ಈಗ್ ಮಾಡ್ತಾ ಇದೀನಿ ಬನ್ನಿ ಊಟ್
ಹಾ ಕಳುಸ್ತಾ ಹೇಳಿ, ಹು ಆಯ್ತ್ ಇದು ನಮ್ದು ಊಟ.
ಊಟ ಮಾಡೋಣ ಬನ್ನಿ ಅಂದೆ.
ಹಾ ಹಾ ಮಾಡಿ ಮಾಡಿ ಏನ್ ಊಟ.
ಅನ್ನ ಪುಳಿಯೋಗ್ರೆ ಗೊಜ್ಜಿತ್ತು ಕಣ್ರಿ. ಅದನ್ನೇ ಕಲ್ಸಕೊಂಡ್ ನಡೀತ ಇದೀವ್. ಯಾಕ್ರಿ ಹುಷಾರ್ ಇಲ್ವೇನ್ರಿ ಕೆಮ್ತೀರಾ.
ಇಲ್ಲ ಹುಷಾರಾಗಿದೀನಿ.
ಹ್ಮ್ ಹ್ಮ್.
ಬಂತು ಅಷ್ಟೇ.
ಹೌದಾ ಹ್ಮ್ ಮತ್ತೆ. ಹ್ಮ ಹಾ ನೋಡ್ರಿ ನೀವ್ ಮಾತಾಡೋಡ್ ನೀಟಾಗಿ ಕೇಳ್ಸ್ತಿಲ್ ನೀಟಾಗಿ ಕೇಳ್ಸತರ ನಿಂತ್ಕೊಳ್ರಿ.
ಬಂತು ಅವಗಿಂದ ಅದೇ ಹೇಳ್ತಾ ಇದ್ದೀರಾ ಇವಾಗ್ ಕೆಳ್ಸುತ್
ಮಾತಾಡ್ರಿ ಇವಾಗ ನೋಡೋಣ
ಇವ ಕೇಳ್ಸುತ್ತಾ
ಹಂಖಂಡ್ರಿ ಇಲ್ಲೇ ನಿಂತ್ಕಳ್ರಿ ಅತ್ ಇತ್ಲ ಕಲ್ಲ ಬಿೇಡ್ರಿ
ಅಯ್ಯೋ ಏನ್ ಅಂದ್ರೆ ಏನ್ ಊಟ ಮಾಡುದ್ರಿ ಎಂದೆ
ಪುಳಿಯವ್ರಗ್ ಗಜ್ಜು ಕಂಡ್ರಿ ಕಸ್ಕೊಂಡ್ ನುಂಗ ತ ಇದ್ದಿನಿ ಹ್ಮ
ಹ ಹೌದಾ ಯಾಕ ನಿಮ ಫಿಜಿಲೇನು ಕೊಟ್ಟಿಲ್ವಾ
ಹಟ್ಟಿದ್ದಾರೆ ಕಂಡ್ರಿ ನಂಗೂ ಕುಮ್ಳಿಕಯಿ ಪಲ್ಯಕ್ಕೂ ದೂರ ಕಂಡ್ರಿ ನಾ ರ್ ಸಚ್ ಮಾಡಲ್ಲ ಅದನ್ ತಿನ್ನೋದಿಲ್ಲ
ಅಯ್ಯೋ ಮತ್ತೆ ಬರ ಪಲ್ಯ ಅಷ್ಟೇ ಕೊಡ್ತಾರಾ ಸಾಂಬಾರ ಏನು ಕೊಡಲ್ವಾ
ಸಾಂಬಾರ್ ಕೊಡ್ತಾರೆ ಕಣ್ರಿ ಅದು ಮಧ್ಯಾಹ್ನ ಮೂಲಂಗಿ ಸಾಂಬಾರ್ ಮಾಡಿದ್ರು ಊಟ ಮಾಡ್ಲಿಂದ್ರು ಬೇಡ ಅನ್ಸ್ಬಿಡ್ತಿ ಕೊಂಡ್ರಿ ಅದಕ್ಕೆ ಬ್ಯಾಡ ನಿನ್ ಸವಾಸಸ್ ಬ್ಯಾಡ್ ಹೋಗುವ ಅಂತ ಹೇಳಿ ನಾನನ್
ಓ ಹೌದಾ ನೀವೆಲ್ಲಾ ಮಾಡ್ಕೊಂಡ್ ಬಂದ್ ಇಟ್ಕೊಂತೀ ತೀರ
ಹಾ ಹೌದು ಕಂಡ್ರಿ ಇಲ್ಲಾಂದ್ರ ಈ ಊಟತ್ತಿಂದ್ರ ನವು ಬದುಕ್ ಸಾಕ್ತೋಗ್ಬಿಡ್ತವಿಲ್ಲಾ ಅಂದ್ರೆ
ವಾ ಊಟ ಎಲ್ಲಾ ಪಿಜಿಲಿ
ಇಲ್ಲಾ ಕಣ್ರಿ ಅಷ್ಟು ಕಷ್ಟೆ ಏನಂದ್ರು ಮನೆ ಊಟ ಮನೆ ಊಟನೇ ಕಣ್ರಿ
ಅಲ್ವಾ ನಿ ಬಿಡಿ ಮನೆ ಊಟ ಮನೆ ಊಟಾನೇ ಹ್ಮ್
ಮತ್ತೆ ಯಾವ್ದಾರ ಪುಸ್ತಕ ಹೋದಿರಿನ್ರಿ ನೀವು
ನಾವು ರೀಸೆಂಟ್ ಆಗ ಯಾವ್ದು ಓದಿಲ್ಲಕಂಡ್ರಿ ನಮ ದಸ ಸಿಲಬಸ್ ಬಹಳ ಇದೆ.
ಹೌದೇನ್ರಿ ಹ್ಮ್ ಮತ್ತೆ ನಿಮ್ದ್ ಯಾವ ಯಾವ್ ತಾಲೂಕಿ ಯಾವ ಜಿಲ್ಲೇರಿ
ನಮ್ದು ಚಿತ್ರದುರ್ಗ
ನಿಮ್ಮ ಜಿಲ್ಲೆಯಲ್ಲಿ ಏನೇನು ವಿಶೇಷತೆಗಳಿವೆ ಹೇಳಿ. ಹಾ
ಯಾಕ! ಬರ್ತೀರಿೇನ್ರಿ, ಎಲ್ಲಾದ್ರೂ? ಟ್ರಿಪ್ಗೆ. ..
ಇಲ್ಲ, ಕಣ್ರೀ ಕೇಳನ್ರಿ, ಕೇಳಿ? .. ತಿಳ್ಕೋಬೇಕಲ್ಲ! ಬರಕಂತೂ? ಆಗೋದಿಲ್ಲ ಕಂಡ್ರಿ, ಅದಕ್ಕೆ! ತಿಳ್ಕೊೊಂಡಾದ್ರುನು, ಇದು ಮಾಡೋಣ? ಅಂತ. ..
ಓ! ಹಾಗೆ, ಏ ನಮ್ಮೂರು, ಫುಲ್, ಫೇಮಸ್ ಬರ್ರಿ. ಕಲ್ಲಿನ? .. ಕೋಟೆ? ಏಳು ಸುತ್ತಿನ, ಕಲ್ಲಿನ ಕೋಟೆ! ..
ಹ್ಮ್, ಹ್ಮ್. ..
ಹಾ, ಒನಕೆ! ಓಬವ್ವ, ಗೊತ್ತು ಏನುರಿ?... ..
ಇದೀನಿ, ಕರ್ನಾಟಕ, ಇತಿಹಾಸ? ..
ಹ, ಹಾ? ಒನಕೆ, ಓಬವ್ವ! ಇರೋದೆ, ನಮ್ಮ ಡಿಸ್ಟಿಕ್. ನಲ್ಲಿ ಬರ್ರಿ? ..
ಹೌದೇನ್ರಿ? ಹ್ಮ, ನೀವ್ಸಲ, ಹೋಗಿದ? .. ಇದ್ದಿರಿ, ಕೋಟೆಗೆ? ..
ಹ? ನಾನೇ, ಒಂದ್ಸಲ, ಹೋಗಿದ್ದೀಿ ಕಣ್ರೀ ಅಲೆ ಇದ್ದು?.. ..
ಹೌದಾ? ನೋಡ್ರಿ ಮತ್ತೆ ನೀವ್ ಅಲ್ಲೇ ಇದ್ದು. ಒಂದೆ ಒಂದ್ಸಲ, ಓಗಿರಿ, ನಾವ ಇಷ್ಟ ದೂರ್ದಿಂದ ಬಂದು. ..
ಅಯ್ಯೋ, ಬನ್ನಿ, ತೋರ್ಸನ. ಅತ್ರಲ್ಲೇನು? ..
ನಿಮಗೆಲ್ಲಾ, ಗೊತ್ತೇನುರಿ, ಕೋಟೆ ಒಳಗ್ ಏನೇನು. ಎಂತ ಅಂತ? ..
ಹ, ಗೊತ್ತು ಒಂದ್ಸಲ ಹೋಗಿದ್ದೀನಿ? ಅಷ್ಟೇ, ಕಣ್ರಿ! ನಾನುನು, ಜಾಸ್ತಿ ಹೋಗಿಲ್ಲಾ? .. ಆದ್ರೆ, ವಿ. ವಿ, ಸಾಗರ ಡ್ಯಾಮ್? ..
ಹಾ, ..
ಹ್ಮ? .. ಡ್ಯಾಮಗ್, ಮಾತ್ರ ಲೆಕ್ಕನ, ಇಲ್ಲ ಕಣ್ರೀ? ಎಷ್ಟೊಂದ! ಸಾಲ, ಹೋಗಿದ್ದೀನಿ? ..
ಹೌದಾ! ಬಟ್ಟೆ, ಗಿಟ್ಟ, ಎಲ್ಲಾ, ತೊಳೆ, ಕಲ್ಗೆ ಹೋಗ?..
ನಾವು, ಹೋಗಲ್ಲ? .. ಹನ್ರಿ, ನಮ್! ದೊಡಮ್ಮನ್, ಮಗಳು? ... ಹೌದೇ?.. ನಮ, ದೊಡಮ್ಮನ್, ಮಗಳ ಇದಿದ್ದಾಳೆ? .. ಅವ್ರಗ್, ನಿಯರ್ ಆಗುತ್ತೆ? ಅದು. ಅವಂತೂ ಹಾಂಗೆ, ಹೋಗ್ತರ್ಕಂಡ್ರಿ? ..
ಹಳಗೆ, ತಗೊಂಡ ಹೋಗ್ತಾರೆ? ಅನ್ರಿ ಹಂಗಾದ್ರೆ!... ..
ಅಯ್ಯೋ? ಒಂದಲ್ಲ, ಒಂದ್. ಟವಲ್, ಇದ್ರೆ ಸುಮ್ಮ್, ಅವ್ರ್ದ? .. ಸ್ಕೂಟಿ, ಐತೆ! ಕಣ್ರಿ ಅವ್ರಿಗೆ, ಸ್ಕೂಟಿ ಹೊಡೋದಂದ್ರೆ? ಭಾರಿ, ಇಷ್ಟ? ..
ಹಾ? ..
ತಗೊಂಡ
ಹ್ಮ, ತಗೊಂಡ್, ಹೋಗ್ಬಿಡ್ತಾರ? ಏನ್ರಿ ಆಗ್ಲಗ್ಲ! ..
ಹ್ಮ? .. ನೋಡಿದ್ದು, ಹೋಗಿದ್ದು ಅವ್ರಾ ಅವ್ರ ಅಕ್ಕ ಇದ್ದಾರೆ, ಅಕ್ಕೋಗಿಬ್ರು, ಮಕ್ಕಲೂ? .. ಮಕ್ಕಳ, ಇದಿದ್ದಾರೆ? ಹಾ! ಕಮ್ಮಿ, ಮತ್ತೆ ಜ್ಯೇಷ್ಠ! ಅಂತವ್ರು, ಕರ್ಕಂಡು ಇವಳು, ಸಣ್ಣ, ಹುಡ್ಗಿತರ? .. ಏ ಸುಮ್ಮ.
ಹೌದೇನ್ರರಿ. ಹಂಗಾರೆ ಡ್ಯಾಮ್ ಎಲ್ಲಾ ನೋಡಿದೀರಾ.
ಓ ಡ್ಯಾಮ್ ಎಲ್ಲ ನೋಡಿದೀವಿ. ಕೋಡಿ ಬಿದ್ದಿತು ಕಂಡ್ರಿ ಓ ಡ್ಯಾಮ್. ಓ ಅಲ್ಲೆಲ್ಲಾ ನೀರಾಗೆಲ್ಲ ಆಟಾಡಿದಿರಿ.
ಹೌದೇನ್ರಿ ಬಿಡ್ರಿ ನೀವು ಭರ್ಜರಿ ಆಯಿತ್ ಹಂಗ್ ಆದ್ರೆ ಮತ್. ತಿನ್ನೇನಕ್ ಫೇಮಸ್ ಐತ್ರಿ ನಿಮ್ಮ ಆ ಡಿಸ್ಟಿಕಲ್ಲಿ.
ಆಯ್ತ ಎಂಟ್ ನನ್ನ ಅನ್ಸುತ್ತೆ.
ಹೌದಾ ಎಸ್ ಎಸ್ ನಿಜ್ಲಿಂಗಪ್ಪ ಅವ್ರು ಇದ್ದಾರಲ್ಲ ಅವ್ರು. ನಿಮ್ಮೂರೋರೆಯಾ.
ನಮ್ಮೂರೊರೆ ಎನ್ ಇದು ಇರ್ತಾರ.
ಹಾ ದುರ್ಗದೋರು ಯಾಕ್. ಏ ಗೊತ್ತಿಲ್ವಾ ನಿಮಿಗೆ.
ಕಂಡ್ರಿ ಅಷ್ಟೊಂದ್ ಇತಿಹಾಸ ಏಲ್ಲಾ ತಿಳ್ಕೊಂಡು ಕೊಟ್ರು.
ಹ್ಮ್ ಅದು ರಾಜಕೀಯ ಕಂಡ್ರಿ.
ಅದೆ ಅ ರಾಜಕೀಯ ಆದ್ರೆ ಏನ್ ಇತಿಹಾಸ್. ಅಲ್ಲೆ ಬರುತ್ತಲ್ರಿ ಅದು ರಾಜಯಾನಿ ಪ್ರತಿರೂಪಾ.
ಹ್ಮಂ ಇಲ್ಲ ಕಣ್ರಿ ನಾವು ಸಪ್ರೇಟ್ ಆಗಿ ಈಗ ಎಲೆಕ್ಷನ್ನು ಈ ತರ ಎಲ್ಲಾ ರಾಜಕೀಯ ಅಂತೀವಿ. ಹ್ಮ್ ಹ್ಮ ಎಲ್ಲಾ ಯುದ್ಧ ಗಿದ್ದ ಮಾಡಿ ಅಣೆ ಕಟ್ಟೆ ಕೋಟೆ ಗೀಟೆ ಅವೆಲ್ಲ ಕಟ್. ಇದ್ರವು ಇತಿಹಾಸ ಅಂತೀವಿ ನೀವೆಲ್ಲಾನು. ಸರಿ ಇತಿಹಾಸ ಅಂತೀರಾ ಅಂತ ನಂಗ ಗೊತ್.
ಹೊ ಇಲ್ಲಾ ಕಂಡ್ರಿ ನಾನು ಹಾ ಅದು ಯಾರೊ ಓದಿಲ್ಲ ನಮ್ಮದ್ ಸೈನ್ಸ್ .
ಹ್ಮ್ ಹ್ಮ್ ಹ್ಮ್.
ಎಸ್ಟ.
ಆದ್ರೂನು ಒಂದು ಸಾಮಾನ್ಯ ಜ್ಞಾನ ಅಂತ ಇರುತ್. ತ್ತಲ್ರಿ ಹಿಂಗೆ. ಅಯ್ಯೋ ನಮ್ಮಜ್ಜರು ಮುತ್ತಜ್ಜರು ಮಾಡ್. ಬಿದ್ದು ಅಂತ ಇದನ್ನೆಲ್ಲ ಇತಿಹಾಸ ಅಂತ ಹೇಳ್ತಾರೆ ಎನ್ ಅ ಹೇಳ್ತಾರೆ ಓ ಪುರಾತನ ಕಾಲದ್ದು ಅಂತೀರೇನೊ ನೀವು.
ಹ್ಮ ನೋಡಿ ಪುರಾತ್. ಅಲ್ಲಾ ಕಲೆಗುಳ ಅವೆಲ್ಲಾ.
ಹ್ಮ ನಿಮ್ಮ್ ಮನೆಲಿ ಯಾವ್ಯಾವನ್ನ ಅ ಎಲ್. ಅಳವಡಸ್ಕೊಂಡಿದೀರಿ.
ಅಯ್ಯೋ ನಮ್ಮ್ ಮನೇಲಿ ಏನ್ ಹಳೆ ಕಾಲದ ಪದ್ದತಿ ಎನ್. ದ್ರೆಂ ಮಡಿ ಮೈಲ್ಗೆ
ಹ್ಮ - ಹ್ಮ ಹ್ಮ್
ಹಾ ದೇವ್ರಗ್ ತುಂಬಂತ ಕಕೊಂಡ್ರಿ
ಹೌದಾ ಹ್ಮ್ ಹ್ಮ್. ಹ್ಮ್ ಹ್ಮ್.
ಶನಿವಾರ್ ಮಧ್ಯಾಹ್ನ ಆದ್ರು ಮುಗ್ಯಲ್ಲ.
ಓ ಹಂಗಾದ್ರೆ ದೇವ್ರ್ ಮೇಲ್ ಭಕ್ತಿ ಬಾಳ ನಿಮ್ಗೆ.
ಏ ಕೇಳ್ತೀರಲ್ಲ.
ಅಸ್ತು ಅಂದನ ದೇವ್ರು.
ಹಾ ಯಾಕ್ ನಿಮ್ಗ್ .
ನಮಿಗ್ ಐತೆ ಕನ್ರಿ ಆದ್ರೂ ತೀರಲ್ಲ ಹಂಗೆ ಮೂರ್ ದಿನ್ ಗಟ್ಲೆ ವಾರ ಮಾಡೋವಷ್ಟ ಏನಿಲ್ಲ ಒಂದೆ ದಿನಕ್ ಮಾಡ್ ಮುಗುಸ್ಬುಡ್ತೀವಿ.
ಅಯ್ಯೋ ನಮೀಗ್ ಅದ್ ಆಲ್ರೆಡಿ ನಡ್ಕೊಬಂಡ್ಬುಟ್ ಆಯ್ತೆ ಕಣ್ರೀ ನನ್ ಚಿಕ್ಕೊಳಿ ಶುಕ್ರವಾರ್ ಬೆಳೆಗ್ಗೆ ಇಂದ ಹಿಡ್ದು ಶಿನಿವಾರ ಸಂಜೆವರ್ಗೂ ಮಾಡ್ ತಾನೆ ಇರ್ತರೆ.
ಏ ಹ್ಮ್ ಹ್ಮ್. ಏನಾದ್ರೂ ಸ್ಪೆಷಲ್ ಮಾಡ್ತೀರಾ ಏನು.
ಚಾಪಾತಿ ಚಾಪಾತ್.
ಹ ಹೌದಾ ತಿಂದು ತಿಂದು ಬೇಜಾರಾಗಲ್ಲವೇನ್ರಿ.
ಡೈಲಿ ತಿಂತಿರ್ ನಿಮಿಗ್ .
ನಮಿಗ್ ಸಾಕಾಗಿರತ್ತೆ ವಿಧಿ ಇರಲ್ಲ ಕನ್ರಿ ನಮ್ಗೆ ಇದುನ್ ಬಿಟ್
ಏನ್ ಅಳವಡ್ಸ್ಕಂದ್ ಕಿರದ್ ಅದೇ ಚಪಾತಿ ವಾರ ದಿನ್ ಮುದ್ದೆ ಮಾಡ್ಬಾರ್ದು ಅನ್ನ
ಹ್ಮ್ ಹೌದಾ. ನಮ್ ಕಡೆ ಏನ್ ಇಲ್ಲಾಕಂದ್ರಿ ಬೇಗ ಯಾವ್ದಾಗುತ್ತೋ ಅದನ್ ಮಾಡಿ ನಡಿ ಅಂತೀವಿ.
ತೆ ನೆಡ್ಕಣದು.
ನಾವ್ ಲಿಂಗುದ್ ದೇವ್ರ ಕಣ್ರಿ ಜಾಸ್ತಿ ನಾವ್ ಅದಕ್ಕೆ ನಡ್ಕಳದು ಅದೇ ನಮ್ಮ್ ಮನೆ ದೇವ್ರು.
ಹು ಕನ್ರಿ.
ನೋಡ್ರಿ ಮತ್ತೆ ವಾಯ್ಸ್ ಕಟ್ ಆಗ್ತೈತೆ ಒಂದತ್ರ ನಒಂದತ್ರ ನಿನ್ ಕಳ್ರಿ.
ಯಾಕ್ರೀ ಈ ರೇಂಜ್ಗ್ ಕೇಳ್ತೈತೆ.
ಹ್ಮ್ ಹ್ಮ್ ಈಗ್ ಕೇಳ್ಸತೈತಿ ಕನ್ರಿ ಅವಾಗೇನೆ ಕಾಯ್ ಕುಯ್ ಕಾಯ್ ಕುಯ್.
ಹೌದಾ ಬಿಡ್ರಿ ಇವಾಗಂತೂ ಪಕ್ಕ ಕೆಳ್ಸುತ್ತೆ.
ಹೌದು ಕಣ್ರೀ ಹಃ ಹಃ ಹ ಹೌದ ಹೌದು ಕಣ್ರೀ ಈಗ ಪಕ್ಕ ಕೇಳುಸ್ತ ಇದೆ ಮತ್ತೆ ಕಾಲೇಜ್ ಕಡೆಯಿಂದ ಏನು ಫಂಕ್ಷನ್ನ್ ಗಿಂಕ್ಷನ್ ಹಾ ಹ್ಮ್. ಇತಿಹಾಸ ಎಷ್ಟ ಓದಿದ್ರು ಕಣ್ರಿ. ತಿಳ್ಕಬೇಕು ಇನ್ನು ತಿಳ್ಕೊಬೇಕು ನೀ ಓದ್ಬೇಕು
ತಿಳ್ಕೊಂಡ್ ನಮ್ಗೊಂದಚೂರು ಹೇಳ್ರಿ ನಮಗ್ ಅದ್ರ ಬಗ್ಗೆ ಅಷ್ಟ್ ಐಡಿಯಾ ಇಲ್ಲ
ನಿಮ್ಮ ಹೊಸ್ತ್ರರ್ದ ಹತ್ರ ಒಂದು ಅಮೃತಾಪುರ ಅಂತ ಐತೆ ಗೊತ್ತೇನ್ೀ ನಿಮಗೆ
ಹ್ಮ ಗೊತ್ತು ಗೊತ್ತು ಎಲ್ಲಾ ಹೇಳ್ತರ್ ಕನ್್ರಿ ನಮ್ಮ್ ಅಕ್ಕ ಕುಂತು ಇಪ್ಪತ್ನಾಲ್ಕು ಸಲ ಮುಂದ ಸಲಿನೂ ಕರ್ಕೊಂಡ್ ಹೋಗ್ಿಲ್ಲ
ಹೌದಾಲ್ಲಿ ಅಮೃತೇಶ್ವರ ದೇವಸ್ಥಾನ ಅಂತ ಇದೆಯಲ್ಲಾ
ಹಾ
ಅದು ಸಮೇತವಾ ಹ್ಮ್ ಹ್ಮ್ ರಾಜರು ಕಟ್ಸಿರೋದೇ ರಾಜರು ಕೆಟ್ಟಿರೋದ ಅವಾಗ ಈ ಇದು ಬೇಲೂರು ಹಣೆ ಬಿೀಡು ಕಟ್ಸಿದಾರಲ್ಲಾ ಹ ಏನು ಬೆಷ್ಟ ವರ್ಧನ ಇದನ್ನೆಲ್ಲಾ ಅವನು ಅಲ್ಲೆಲ್ಲಾ ಸೃಷಿಸಿದ್ದನಲ್ಲಾ ಅವನ್ನೆಲ್ಲಾ ಇದು ಮಾಡಿದ್ದಾನಲ್ಲಾ ಈ್ ಈ ದೇವಸ್ಥಾನನು ಅವನೇ ದು ಮಾಡಿರೋದು ಅಲ್ ನೋಡ್ಬೇಕುಕನ್್ರಿ ಕಂಬಗಳೆಲ್ಲ ಎಷ್ಟ್ ಚೆನ್ನಾಗಿದಾವ ಗೊತ್ತೇನ್ರೀ ಹೋಗ್ರಿ ಒಂದ್ಸಲ ಅ್ ಹತ್ರ ಇದೀರ ಹೋಗ ಅಾಲ ನಿಮಗೆ
ಸ ಏನ್ ಗೊತ್ತೇನ್ರೀ ಹೇಳಿದ್ನಲ್ಲಾ ನಮ್ ದೊಡಮನ್ ಮಕ್ ಬಳರಿ ಕರ್ಕ ನೋಡ್ತೀನಿ ಹೋಗ ಎಲ್ಲ ಹೇಳ್ತನ್್ರಿ ನನಗ್ ಗೊತ್ತಿಲ್ಲಂಗಗೆ ಹೋಗ
ಅಯ್ಯೋ ಪಾಪ ಕಣ್ರಿ ನೀವು ಆ ಓನ್ಗಿ ಗಾಡಿ ಹೊರ್ಸದ್ ಕಲ್ತು ಹೋಗ್ರಿ ಹಂಗೆ ಒಬ್ಬ್ರ ಮೇಲ್ ಡಿಪೆಂಡ್ ಆಗ್ಬಿಡ್ರಿ ಕಣ್ರಿ
ಹಓ ಇಲ್ಲ ಕನ್್ರಿ ಏನ ನೋಡ್ದರಿ ಬಾಳ ಚಲ ಅಂತ ಕರ್ಕೊಂಡ್ ಹೋಗ್ತ ಿ ಅಂತಾರೆ ಹ ಅ ತಿನ್ನಿ ಏನ್ ಅಕ್ಕ ಅಂತ ಅವ್ರ ಒಂದ್ ಸಲಿನನು ಕರ್ಕೊಂಡ ಹೋಗಿಲ್ಲ ಬಿ್ರಿ
ಹ ಅಂಗರೇ ಬಿಟ್ಟ ಹೋಗ್ಬಿಡ್ತಾರಾ ಹ
ಹ ಹೋಗ್ತೀನಿ ಕರ್ಕೊಂಡ್ ಹೋಗ್ತೀನಿ ಹೋಗಣ ಹಣ ಅಂತ ಪ್ಲಾನ್ ಮಾಡ್ತವ್ರಿ ಎಲ್ಲಾ ನೈಟು ಬೆಳಿಗ್ಗೆ ಎ ಅಂದ್ರೆ ಅವ್ ಆಲ್ರೆಡಿ ನನ್ನೇಗ್ ಬಿಟ್ಟು ಹೋಗ್ಬಿಟ್ಟಿರ್ತಾರೆ
ಅಯ್ಯೋ ಪಾಪಾ
ನೋಡ್ರ ಜಾಸ್ತಿ
ಹೌದಾ ಅವರು ಹೋಗಿ ಏನ್ ಒಳಗೆಲ್ಲ ಏನ್ ನೋಡೋರು ಏನ್ ಹೊರಗೆ ನೋಡ್ಕೊಂಡ್ ಸೂ ತರ್ಕೊಂಡ್ ಬಂದವರು
ಹ್ಮ ಏನ್ಕಂಡ್ರಿ ಗೊತ್ತಿಲ್ಲ ಸರಿ ತಾಳ್ರಿ ಮಾಡ್ ನಿ ಸ್ವಲ್ಪ ವರ್ಕ್ ಅದೆೇ
ಹಾ ಸರಿ ಆಯ್ತು ಕಣ್ರಿ ಹಾ ಬಾಯ್ಕೊಂಡ್ರಿ